ಹಾ ರೀ
ಏನ್ ಇಲ್ ನೋಡಕ್ಕ ನೀ ಏನ್ ಮಾಡತಿ
ಏನಲ್ ನೋಡ್ಬೇಕ ಕುಂತೀನಿ
ಹ್ಮ್
ಚಾದು
ಚಾ ಕುಡಿಯಲ್ಲ ಅವಾಕ್ಕ ನೀ ಕುಡಿತಲ್ಲ
ಹಟ ಹೇಳ
ಏನ್ ಮಾಡ ಆತಿದಂದಿ
ಏನಲ್ ನೋಡ್ ಕುಂತೀ ನೀ ಏನ್ ಮಾಡತಿ
ನಾನು ಕೂತಿದ್ದಪ್ಪ
ಹ್ಮ್
ಹ್ಮ್ ಮತ್ತ ನ್ ಮಾಡಡ್ಬ
ಚಾ ಕೂಡಲ್ಲೇ ನೀ
ಹ
ಚಾಹಾ ಕುಡಿಯಲ್ಲೇನವ ಅಂದ.
ಇಲ್ಲ ಅವಕ್ಕ ಕುಡಿಯಲ್ಲ ಮಧ್ಯಾಹ್ನ ಊಟ ಏನ್ ಮಾಡಿದ್ದಿ?
ಮಧ್ಯಾಹ್ನ ಮಸಾಲಾ ರೈಸ್.
ಹ್ಮ್ ನಾವ್ ಏನು ಮಾಡಿಲ್ಲ ನಾ ಊಟಾನೇ ಮಾಡಿಲ್ಲ ಅಂದ್ರೆ ಅಡ್ಗೆ ಮಾಡ್ಯಾರ ನಾ ಊಟ ಮಾಡಿಲ್ಲ.
ಹಂಗಾ ಎಕ್ಕಾ
ಹ್ಮ್ ಹ ಹೊಸು ಇದ್ದಿದಿಲ್ಲಪ್ಪಾ.
ಹಾ ಹಾ
ನಿಂಗ್ ಫೋನ್ ಹಚ್ಬೇಕ್ ಅನ್ಕೊಂಡೊಳಕಿ ಅಕ್ಕ.
ಯಾರು?
ಪಾರು.
ಯಾವಾಗ?
ಈಗ ಹಚ್ಬೇಕ ಅನ್ಕೊಂಡಳು ನಾ ಅಂದೆ ಅಕ್ಕ ಇನ್ನ ಬಟ್ಟೆ ದುಖಾನಾಗದತಕ್ಕ ಹ ಹಚ್ಬೇಡ ಇನ್ನೊಂದ್ ಸೊಲ್ಪ್ ನಿಂತ್ ಹಚ್ಚು ಮನಿಗ್ ಬರಾನತ್ನ ಅಂದ. ಹಂಗಂದಿರ್ ನಾ ಅದಿಟ್ಟು ಹಾಸ್ಟೆಲ್ ಹಾಕಿ ಬಂದ್ ಹಚ್ತಿನಿ ತಗೋ ಅಂತಂದರು.
ಏನಾಕಿ?
ಹಾಸ್ಟೆಲ್ ಹಾಸ್ಟೆಲ್ ಹಾಕ್ ಬಂದ್ ಹಚ್ತೀನಿ ತಗೊ ಅಂದ್ರು.
ಹ
ಅವ್ ಅಪ್ಲಿಕೇಶನ್ ಹಾಕ್ಬೇಕಾಗಿತ್ತು ಹುಹು ಹಾಕಿಕ್ಹೋಗ್ ಹೇಳನು ಅಲ್ಲಿ ಎರಡ್ ತಾಸ್ ಹತ್ತತು ಅಂದಳು. ಅ ನೇನ ಅ ಅವಾಗ ಹೆಳುದ್ರು ಅಕ್ಕ. ಹೋಗಕ್ಕ ಅಲ್ಲಿ ಹಟ್ಟಿಗೆ ಅಕ್ಕಿ ಫ್ರೀ ಯ ತ ಎಲ್ಲ ಮಾಡಿ ಹಚ್ಚ ಹತ್ತಿ ಎತ್ತಕಾತದ.
ಹಾ
ಮತ್ತ ಗಿರಕಿ ಮುಗ್ದೊಕ
ಹ್ಮ್ ಆದು ನೋಡವ.
ಅಲ್ಲೇ ದುಕಾನಗಿದ್ದಿ ಎನ್ ಮನೆಗ್ ಬಂದಿ?
ಅಲ್ಲೆ ಇದಿನ್ ನೋಡು.
ದುಕಾನ್ದಾಗೆ?
ಹಾ
ಚಿನಿ ಚಿನಿ ಅಬಿ ಬಂದಾರ ಅಲ್ಲಿ?
ಇಲ್ಲೇ ಬಂದಾರ ನೋಡು ಅವ್ರು ಹೋಮ್ ವರ್ಕ್ ಮಾಡ್ಲಾಕತ್ತರ.
ಹ್ಮ್
ಹ್ಮ
ನೀನ್ ಸಂಗತಿ ಇರ್ತಾರಲ್ಲಾ ಜಾಸ್ತಿ
ಸಂತಾನ
ಹ್ಮ್ ಸಾಲಿಗೆ ಹೋದ್ರೆ ಹೋಗ್ಬೇಕು.
ಸಾಲಿಗೆ ಹೋದ್ರಷ್ಟೇ.
ಹ್ಮ್ ಮನ್ಸ್ ಬರ್ತವ ಅವ್ರ ಕಾಲಗ್ ನಿಂಗು.
ಹ್ಮ್ ಮನಸು ಬರದಲ್ಲ ಸಾಲಲ್ಲ ನಮ್ಗ್ ಟೈಮೆ.
ಕ್ಷ್ ಮತ್ತ ಎಂಜಾಯ್ ಮಾಡ್ಕೋತ್ ಕೂಡ್ತೀರೆನು.
ಹ್ಮ್
ಹ್ಮ್ ಇದು ಏನಂತಾರ ಮೀಶೋ ಒಳಗೆ ಏನೇನ್ ಆಡ್ರು ಮಾಡಿವಕ್ಕ.
ಏನು ಮಾಡಿಲ್ಲವ ನಾ ಏನು.
ಏ ಎಷ್ಟ್ ಸಸ್ತ ಇದು ಗೊತ್ತಾ.
ಹೌದು
ಐದ್ನೂರು ರೂಪಾಯಿ ಡ್ರೆಸ್ಸಿಗೆ ನೂರುಪಾಯ್ ಡ್ರೆಸ್ ನೂರಾ ಮೂರುಪಾಯ್.
ನೀ ಮಾಡಿದಿ?
ನಾಏನ್ ಮಾಡ್ಲಿವ
ಹು ಮತ್ತ
ಅಡ್ರೆಸ್ ಕುಡುಗೊಡಲಗೆ ರೇವಿ ಏನ್ ಮಾಡ್ಲಾ ನಾ ಎಲ್ಲ ದನಗರ್ಸಾಕಿನಿ
ಮತ್ತ್ ನನಗ್ ಸ ಲಿಂಕರ ಶೇರ್ ಮಾಡು
ಏನೂ.
ನೂವು ಐದನೂರು ರೂಪಿಡ್ರಸ್ ನೂರು ರೂಪಾಯಿ ಹತ್ತ ನೋ ಅಂಗಗೆಲ್ಲ
ಈಗಲ್ಲದು ರಾತ್ರಿ ಹನ್ನೆರಡಕ್ಕ ಇತ್ತು ಮತ್ತ್ ನಿನ್ನ ಚಂತನ ಇತಿ ಇವತ್ತು ಹದಿನೈದರ ತಾರೀಖ ಇದು ಐದರ ತಾರೀಕು ಅದು ಮೂರ್ ತಾರೀಕ ನಾಲ್ಕ್ ತಾರೀಕ ಇತ್ತು ಆಫರ್ ಸ್ಪ್ನಾಕಾಗ ಹೇಳಿಂದ ಹೇಳಿಲ್ಲನ್ ನಿಂಗ
ಳ ಬಿಡು ಆಕನು
ಹ್ಮ್ ಅಕ್ಕ ಮರೆಯತ್ತ
ಹ್ಮ್ ನಲ್ಲ ಮಾಡಡರ್ ಪ ಕಕ್ಕನ
ಹ್ಮ್ ನೀ ಮಾಡ್ಬೇಕಿಲ್ಲ ಆಕಿ ಮಾಡವ ಅಂದ್ರ ನೀ ಹೆಂಗ್ ಬಿಟ್ಟಿ ಯಾವಾವ ತಿಳಲಗ ನಂಗ
ಏನ್ ಮಾಡದೆೇವಾ ನಾನು ಮಾಡಿಲ್ಲೇನು
ಹ್ಮ್ ಹ್ಮ್ ಮತ್ತ
ಮತ್ತೇನಡ್ತದ
ಏನ ಇಿಲ್ಲ ಇವತ್ತು ಸ್ಕೂಲ್ ಸೂಟಿ ಮನ್ಯಾಗ ಎಂಜಾಯ್ ಮಾಡ್ಬೇಕಂದ್ರೆ ಆ ಸಪ್ನ ಕಲಿ ತ ನನ್ಯಾಗ ಹೋಗಲ್ಲ
ಹ್ಮ ಯಾರಾಗ ಹಚ್ಚೋಳಿನ ಈಗ
ಹ್ಮ್ ಬಂದ್ಯಾವ ಮುಜ ಏನೆೇ ಬಂದಾರಿನ ಹೋಗಿಲ್ಲೇನ
ಹ್ಮ್ ಹ್ಮ್
ಹ್ಮ್್ಮ
ಸುಮನೆ ಕಲ ಕಲಿ ಭೇಟತು ಬಿಡಲ ಅದ
ಹ್ಮ್
ನಾ ಮಾತಾಡತೀನ ಅಂದ್ರ ಭ ಗೊತ್ತು ಭ ಆಗಲ್ಲ ಅಕ್ಕ ಫೋನ್ ಹಡದಿದ ಚೀರ ಚೀರುತರ ಹೌನು ಒಳಗ ಬಂದನ್ ಅ ಮತ್ತ್ ಅವ್ರಿಗೆಗ ರೋಡಿಗ್ ಹೋಗ ಎಡ್ ದಿಮಾಕಿಿಕನ್ ಅನಸು ಒಂದಸಲ್
ಹ್ಮ್ ಹೌದು
ಸೋಮನ್ ಸೌನ್್ ಬಿಟ್ಟು ಬಿಡ್ದ ಕಡೆತಾರ ನೀ ಹಚ್ಚಿದಿ ಹೆಂಗಗೆ ಹೊಡ್ಕೊತೊಳ
ಹ್ಮ್ ನಂಬಿ
ಮಮ್ಮಮ್ಮೀ ದೀಪ ಹಚ್ಚ ಅಾರೆ ನಕ
ಹ್ಮ್ ಹ ಬಂದ ಹೊಲಕ್ಕ
ಹೊಲಕ್ಕ ಇಲ್ಲ ಹೋಗಲ್ಲಾಗ ಯಾರ ಮಮ್ಮಿ ಈಗ ಹೋಗಲಕ್ಕ ಅದೇ ಹ್ಮ್ ಹ್ಮ್
ಮತ್ತೆ ಹೋದ್ರು
ಹಾಕ್ಕ ಹೋಗ
ಹ್ಮ್
ಹ್ಮ್ ಅವದ ನಿಮ ಸಿಕ್ಕತ್ ಬರ್ತಾ ಸಿಕ್ಕತ್ ಹತ
ಹ್ಮ್ ಯಾವ ಊರ್ಕ ಇರ್ತಾರ
ಹ ಅಂದ ಕೆಿ
ಹ್ಣ
ತಿಣಗಿ ಸುಲ್ತಾನ್
ಹ್ಮ್
ಹ್ಮ್
ಮತ್ತ
ಮತ್ತೇನ ನಿಂದ ಹೇಳ್ಬೇಕು ನಂದ್ ಬು ಮಾತಾಡ್ತ ಅಂತ ನೀನ್ ಕೂಡ
ಹಾ
ಹ್ಮ್ ಅಕ್ಕ ಅಕ್ಕ ಅಲ್ಲ
ಹ್ಮ್ ಹ್ಮ್ ಹ್ಮ್
ಹ್ಮ ಮೇವು ಮಾತಡ ಮಾತೇಡೋ ಕೆಲಸ ದೇ ನಾನ್ ಒಂದ್ ಮಾತಿ ತದ ಅದು ಎತ್ಲಾರದ ಅದ ಹೊರಗ್ ಬಡ್ದನ ತಿ ಇಲ್ಲ ಕಿರಿ ಕಿರಿ ಹಚ್ಚತದ ಏಕ ಒಂದ್ ಸೌನಾ ಕಕಿ ನಮ್ಮನ
ಹ್ಮ್
ನ್ಸ್ಲ್ಲಿ ಒದ ಸ್ಟಾರ್ಟ ಮಾಡ್ತು ಅಂದ್ರೆ ಆಂಬುಲೆನ್ಸ್ ಇದ್ದಂಗ ಅವ
ಹ ಕಟ ಹಾ
ಹ್ಮ್ ಮತ್ತೆಲ್ಲಾ ಇವತ್ ಚಛಂತನ ಊಟ ಅದರದು ಯಾಕಂದ್ರೆ ನ ಮನೆಗಲ್ಲಾ ಚಲ ಒಯತ್ತ ಉಳಕಿ ಹಗ್ತೀ ನೋದ ಒಂದು ಪಾಕೆಟ್ ಕುರ್ಕುರಿ ತಿಂದದ ಎರಡು ಚಾಕ್ಲೇಟ್ ಡೈರಿ ಮಿಲ್ಕ್ ಚಾಕ್ಲೇಟ್ ತಿಂದದ ಮತ್ತ ಈಗ ಹೋದ್ರ ಚಾನ ಎತ್ತಿದ
ಹ ಹಂಗಗೆ ಮಾಡ್ತಾ
ಹ್ಮ್ ಇವು್ ಅದ್ರ ಫೇವ್ರೇಟ್ ಆ ಕುರ್ಕುರಿ ಅವು ವೀಲ್ತಿ ಕುರ್ಕುರಿ ಬಿಟ್ಟ ಯಾವ ತಿನ್ನಲ್ಲ
ಹ್ಮ್
ಅದು ಒಂದ್ ಫೇವ್ರೇಟ್ ಮತ್ ಡೈರಿ ಮಿಲ್ಕ್ ಚಾಕ್ಲೇಟ್ ಮತ್ ಕಿಟ್ಕಿಟ್ ತಿನ್ನಲ್ಲ ಯಾವು ತಿನ್ನಲ್ಲ ಒಂದು ರೂಪ ಚಾಕ್ಲೇಟ್
ಹ್ಮ್
ಒಂದ್ ರೂಪಾಯಿ ಹೋಗಕ್ಕ ಹಾರ್ಟ್ ಶೇಪ್ ಬರ್ತಾವ್ ನೋಡು ಹಾಗೇನು
ಹಾೌ್ಮ
ಹ್ಮ ಅವು ಇಡ್ತಿತ್ತದ ಆಯ್ತು ಅವು ಇಲ್ಲ ಖಾಲಿ ಆಗ್ಯಾವ ಈಗ ಐದ್ ಐದ್ ರೂಪಾಯಿ ರಾಯಲ್ ಮೇಲ್ಕ ತೊಗೊಂಡಬಂದ್ ಹಾಕಿವಿ ಮಿಟ್ಟ ಮಿಟ್ಟೆ ಬಡ್ದದ ಎಲ್ಲಿದ್ ತರಬೇಕು ಪ್ಲಾಸ್ಟಿಕ್ ಕವರ್ಸ್ ಬಂದಿರ ಸಾಕು ಕುಣಿತ ಅಸ ಹಲೋ ಹಲೋ ಕೆಳಸತದ ಈಗ ಅಲಕ್ಕ ಹಲೋ ಹಲೋ ಹಲೋ ಹಲೋ ಪೇಶೆಂಟ್ ಕೆಲ್ಸತದ್ ಈಗ ಹ್ಮ್ ಮಧ್ಯಾಹ್ನ ಊಟ ಆಗ್ಯದ ಹ್ಮ್ ಮತ್ತೆ ಏನ್ಡ್ಸದ್ವ ಹ್ಮ್ ಚಿನ್ನ ಚಿನ್ನಿ ಇವತ್ ಸ್ಕೂಲ್ ಸುಟಿ ಏನು ನಿನ್ ಸಂಗಟೆ ಇರ್ತಾರ ಅನ್ಲ ಹ್ಮ್ ಚಂತಂದ ದುಕಾನದ ಕುೂತಿವೆನ್ ಹ್ಮ್ ಮತ್ವಾ ಮಳೆ ಇದು ಬಂದು ಇಲ್ ನಿಮ ಕಡೆ ಹ್ಮ್ ನಮ್ ಕಡೆ ಬಂದದ ಸ್ವಲ್ಪಿ ಐಂದೇನ ಇಿಲ್ಲ ನಂಗ್ ಬಂದ ಆಯ್ತು ನೆನ್ಸ್ಕೊಂಡ್ರಿ ಇದು ಇಲ್ಲ ತನನ ಬರ್ತದ ಹೋದ ಅದ್ಕೆ ಬಂದದ ನಮ ಕಡಿ ಮಾಡಿ ಹ್ಮ್ ಹ್ಮ್ ಕಡಿ ಬಂದದಿಲ್ಲ ಹ್ಮ್ ಬಾ ಕೈಗ ಚಿನ್ನ ಚಿನ್ನಿ ಕರ್ಕೊಂಬ ನ ಬೇಕ ಆಟ ಆಡಸ್ತಾರ ಇಬ್ರು ಬರಕರ ಆದ್ರ ತಿಲ್ಲ ತೊಂಬ ಹ್ಮ್ ಮತ್ ನೋಡಿಯಾ ಹ್ಮ್ ಮತ್ತ ಮತ್ತೇನ್ ನಡದದುವ ಕೂಡದೆ ದುಕಾನದಾಗಿದ್ದೀನ್ನ ಚಾ ಕುಡ್ದಂಗ ಕಾಣಲ್ಲನ ಏನಂದ್ರೆ ನಂತ ಹ್ರ ಬಾ ಕುೂಡ್ದ ಅಲ್ಲ ಕುೂಡುದಿಲ್ಲನ್ರಿ ಹ್ಮ್ಮ ಹ್ಮ್ ಮತ್ತ ಎಲ್ಲ್ಲ ನೀನೇ ಮಾಡಿ ಏನ್ ಅಕ್ಕ ಅಕ್ಕ ಇದ್ರ ಇವತ್ ನಿನ್ ದುಖಂದ ಕೂತ್ಿದಿ ಅಕ್ಕ ಮಾಡ್ಯಾರ ಹ್ಮ ಹ್ಮ್ ಎಲ್ಲರೂ ಆರಾಮಾಗಿಂದ ಮನೆ ಹ್ಮ್ ಅದೇ ಆರಾಮಿದ್ದರಿಲ್ಲಪ್ಪಕ್ಕೆ ಅದೇ ಹ್ಮ್ ನನಗ್ ಗಂಡಿೀ ದೂರತ್ರನ್ ಸುನಿ ಬತತ ಹ್ಮ್ ಈಗಿನ್ ಹಬ್ಬ ಇಲ್ಲಲ್ಲ ಕ ಹಮ್ದ ಬತನ್ ಜಾಸ್ತಿ ಸಲಾತವಾಗಲ್ ಹೆ